ತೋ ಹಹ್ಮ್ ಹ್ಮ್ ಏನು ಮಾಡುತ್ತಿದ್ದೀರಿ
ಏನು ಇಲ್ಲ ಸುಮ್ಮನೆ ಮಲ್ಕೊಂಡಿದ್ದೀರಿ
ಹೌದು ಹಾಗಲೇ ನಾವೇನೋ ಮಾತನಾಡು ತೀರ್ತು ಅಲ್ಲವೇ ಮುಂದುವರಿಸೋಣವೇ
ಹಾ ಮಾತನಾಡೋಣ
ಹಾ ಆ ನಾನು ಕೇಳುತ್ತಿದ್ದೆ ನಿಮಗೆ ನಿಮಗೆ ಯಾವ ಒಂದು ಅಭಿನಯದ ವ್ಯಕ್ತಿ ಜೊತೆ
ಅಭಿನಯಿಸಲು ಇಷ್ಟ ನನಗೆ ಸುದೀಪ್ ಅವರ ಜೊತೆ ಅಭಿನಯಿಸಲು ಇಷ್ಟ
ಹೌದೇ
ಹ್ಮ್ ನಿನಗೆ ಹೀರೋನಲ್ಲಿ ಯಾವ ಗುಣ ಇಷ್ಟ
ಅಹ ನನಗೆ ಅವರ ಒಂದು ಹ ಡೈಲಕ್ ರಿ ಮಾ ಮಾತನಾಡುವ ರೀತಿ ಆ ಒಂದು ಪಾತ್ರಕ್ಕೆ ಅವರು ಒಂದು ಆ ಪಾತ್ರವನ್ನ ಅವರಾಗೆ ಮುಳುಗಿ ಹೋಗಿರುತ್ತ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಜೀವ ತುಂಬುತ್ತಾರೆ
ಹ್ಮ್
ಅದು ಇಷ್ಟವಾಗ
ನನಗೆ ಒಳ್ಳೆ ಒಳ್ಳೆಯ ಮನಸ್ಸು ಮತ್ತು ಇತರರಿಗೆ ಗೌರವ ಕೊಡುವ ಗುಣ ಇಷ್ಟವಾಗುತ್ತದೆ
ಹೌದೇ
ಹ್ಮ್ ಹ ಹೌದು ಕೇವಲ ಸಿನಿಮಾಗಳಲ್ಲ ನಿಜ ಜೀವನದಲ್ಲೂ ಒಳ್ಳೆಯವರಾಗಿರಬೇಕು
ಹೌದೇ ಅದೂ ನಿಜ
ಹ್ಮ
ಹ್ಮ್ ನೀವು ಹಳೆಯ ಕನ್ನಡ ಚಲನಚಿತ್ರಗಳನ್ನು ನೋಡುತ್ತೀರಿಯೆ
ಹಾ ಕೆಲವು ನಮ್ಮ ಮನೆಯವರ ಜೊತೆ ಕೂತ್ಕೊಂಡು ನೋಡಿರುವುದುಂಟು
ಹ್ಮ್
ತುಂಬಾ ರಾಜ್ಕುಮಾರ್ ಅವರ ಹಳೆಯಷ್ಟು ನೋಡಿಲ್ಲ ಆದರೆ ಪುನೀತ್ ಅವರು ಶಿವರಾಜ್ ಕುಮಾರ್ ಅವರ ಹಳೆ ಹಳೆಯ ಚಿತ್ರಗಳನ್ನು ನೋಡಿದ್ದೇನೆ
ಹೌದೇ
ಹಾ
ಮತ್ತೆ ಏನು ಸ
ಹೇಳಿ ನೀವೇ
ಹೇಳಿ ಕೋ ಕೇಳೋಣ ದೊಡ್ಡೋರು ಹೇಳಿದರೆ ಚಿಕ್ಕವರು ಕೇಳಬೇಕಂತೆ
ನಾನೇನು ದೊಡ್ಡವಳಲ್ಲ ನಿಮ್ಮಷ್ಟು ಹಾ
ಹ್ಮ್ ಮತ್ತೆ ನೀವು ಈಗ ಎಲ್ಲಿ ಇದ್ದೀರಿ ನಿಮ್ಮ ಊರಿನಲ್ಲಿದ್ದೀರಾ ಅಥವಾ ವಸತಿ ನ್ಯಾಲಯದಲ್ಲಿದ್ದೀ
ಹಾ ಹೊಸತ ನಿಲಯದಲ್ಲಿದ್ ದೇವೆೇ ಹ ಇನ್ನೊಂದು ವಿಷಯದ ಬಗ್ಗೆ ಮಾತನಾಡಬಹುದು
ಹಾ ಮಾತನಾಡಿ
ನಾನು ನಿಮಗೆ ಮಾಹಿತಿಯನ್ನು ಕಳಿಸಿರುವೆ ಹಾ
ಹ್ಮ್ ಇನ್ನು ನೀವು ಮಲಗಲಿಲ್ಲವೇ
ಇಲ್ಲ ಕಣೆ ನಿದ್ದೆ ಬರ್ತಿಲ್ಲ
ನನಗೂ ಬರುತ್ತಿಲ್ಲ ಸುಮ್ ನಮ್ಮನೆ ಭವಿಷ್ಯದ ಬಗ್ಗೆ ಯೋಚ ನೆ ಮಾಡ್ತಾ ಇದ್ದೆ
ಮತ್ತೆ ಶುರು ಆಯ್ತು ನಿಂದು
ಹೌದು ಸ್ವಲ್ಪ
ಏನು ಯೋಚನೆ-
ಇನ್ನುೂ ಐದು ವಷ್ ವರ್ಷಗಳ ನಂತರ ನಮ್ಮ ಜೀವನ ಹೇಗಿರುತ್ತದೆ ಅಂತ
ಗೊತ್ತಿಲ್ಲ ಬಹುಶ ನಾವು ಕೆಲಸ ಮಾಡ್ತಾ ಇರ್ತೀವಿ
ಹ್ಮ್ ಮತ್ತು ಸಂಬಳ ಬಂದ ದಿನ ಖುಷಿಯಿಂದ ಖರ್ಚು ಮಾಡ್ತಾ ಇರ್ತೀವಿ
ನೀನು ಮಾತ್ರ ಖಂಡಿತ ಖರ್ಚು ಮಾಡ್ತೀಯಾ
ಏ ನಾನು ಕೂಡ ಸೇ ನಾನು ಕೂಡ ಜೀವನಕ್ಕಾಗಿ ಅಲ್ಪ ಸ್ವಲ್ಪ ಉಳಸ್ಕೊಳ್ತೀನಪ್ಪಾ
ಎಷ್ಟು
ಮನಸಿನಲ್ಲಿ ತುಮ್ ಮನಸ್ಸಿನಲ್ಲಿ ತುಂಬಾ
ಬ್ಯಾಂಕ್ನಲ್ಲಿ
ಅದನ್ನು ಕೇಳ ಬೇಡ
ಮೊದಲ ಸಂಬಳ ಬಂದರೆ ಏನು ಮಾಡುತ್ತೀಯಾ
ಅಪ್ಪಾಮ್ಮಗೆ ಗಿಪ್ಟ್ ಹ್ಮ ಉಡುಗೊರೆ ಕೊಡುತ್ತೀನಿ
ನಾನು ಕೂಡ
ಹ್ಮ್ ನನ್
ಸ್ವಲ್ಪ ಎತ್ತಿಡುತ್ತೇನೆ ಸ್ವಲ್ಪ ಪ್ರ ಪ್ರವಾಸಗಳಿಗೆ ಹೋಗುತ್ತೇನೆ
ಹ್ಮ್ ಪ್ರವಾಸ ಅಂದರೆ ಕೇರಳ
ಹೌದು ನಮ್ಮ ಕೇರಳ ಕೇರಳ ಪ್ರವಾಸ ನೆನಪಿದೆಯೇ
ಹ್ಮ್ ಇನ್ನೂ ಹೋಗಿಲ್ಲ ಆದರೆ ಈಗಾಗಲೇ ನೆನಪು ಮಾಡಿಕೊಳ್ಳುತ್ತಿದ್ದೀವಿ
ಆ ಹಾ
ಹಾ ನಿಜ ಹೇಳು ನಿನ್ನಕ್ಕೆ ಪ್ರೀತಿ ಮೇಲೆ ನಂಬಿಕೆ ಇದೆಯೇ
ಇದೇ ಆದರೆ ಸರಿಯಾದ ವ್ಯಕ್ತಿ ಸಿಕ್ಕಾಗ ಮಾತ್ರ
ನನಗೂ ಹಾಗೆ
ಈಗಿನ ಕಾಲದಲ್ಲಿ ನಂಬಿಕೆ ಇಡುವುದು ಕಷ್ಟ
ಹೌದು ಆದರೆ ಒಳ್ಳೆಯ ಜನ ಇನ್ನೂ ಇದ್ದಾರೆ
ಖಂಡಿತಾ
ಹ್ಮ್ ನಿನಗೆ ಹೇಗಿರುವ ಹುಡುಗ ಇಷ್ಟ
ಏನ್ ಆ ಗೌರವ ಕೊಡುವ ನಗ ಇಸಿಸುವ ಕುಟುಂಬವನ್ನು ಪ್ರೀತಿಸುವ ವ್ಯಕ್ತಿ
ಓ ಒಳ್ಳೆಯಾ ಹ್ಮ ಹ್ಮ್ ತುಂಬಾ ತುಂಬಾ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಟುಕೊಂಡಿದ್ದ ದೆಯಾ
ಹಾ ನಿನಗೆ
ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು
ಅದು ಎಲ್ಲದಕ್ಕಿಂತ ಮುಖ್ಯ
ಹ್ಮ್ ಕೆಲವೊಮ್ಮೆ ಅನಿಸುತ್ತದೆ ನಮ್ಮ ಜೀವನದಲ್ಲಿ ಯಾರು ಬರು ಗತ್ತಾರೋ ಗೊತ್ತಿಲ್ಲ
ಹೌದು ಆದರೆ ಒಳ್ಳೆಯ ಸ್ನೇಹಿತರಿದ್ದರೆ ಸಾಕು ಅನಿಸುತ್ತದೆ ಓಇಷ್ಟು ರಾತ್ರಿ ಭಾವುಕ ಮಾತುಗಳು
ನಿಜ ಹೇಳಿದೆ
ಬೆಂಗಳೂರಿಗೆ ಕೆಲಸಕ್ಕೆ ಹೋಗಬೇಕಾದರೆ ಹೋಗ್ತೀಯಾ
ಒಳ್ಳೆಯ ಅವಕಾಶ ಸಿಕ್ತ ಕರೆ ಖಂಡಿತ
ನಾನು ಮೊದಲಿಗೆ ಅಲ್ಲಿನ ಓಡಾಟಗಳು ಬಸ್ಸಗಳಿಗೆ ಆ ಹೊಂದಾಣಿಕೆ ಆಗಕ್ಕಾಗಲ್ಲ ಅನಿಸುತ್ತದೆ
ಆದರೆ ಅಲ್ಲಿನ ಅಲ್ಲಿನ ವಾತಾವರಣಾ ತುಂಬಾ ಚೆನ್ನಾಗಿ ಇದೆ
ಮತ್ತು ಅಲ್ಲಿನ ತಿಂಡಿ ತಿನಿಸುಗಳು ಎಲ್ಲವೂ ಚೆನ್ನಾಗಿದೆ ಹ ಕೊಳಿಸುವ
ಅಲ್ಲಿ ಟೀ ಕಾಫಿ ಅಂಗಡಿಗಳು ಸಾಕು
ನೀನು ಬಟ್ಟೆ ಬಟ್ಟೆಗಳನ್ನು ನೋಡುವ ಮಾಲ್ ಗಳನು ನೋಡಿದರೆ ಸಾಕು
ಹ್ಮ್ ಹ್ಮ್ ಇದೆಲ್ಲಾ ಸುಳ್ಳು ಸುದ್ದಿ
ಹ್ಮ ಅಲ್ಲ ನಿಜ ಸುದ್ದಿಯೇ
ನಿನಗೆೇ ಯಾವ ಸಿನಿಮಾ ಹೆಚ್ಚು ಇಷ್ಟ
ನನಗೆ ಭಾವನಾತ್ಮಕ ಕಥೆ ಇರುವ ಸಿನಿಮಾಗಳು ಪ್ರೀತಿಯ ಸಿನಿಮಾಗಳು ಇಷ್ಟ
ನನಗೆ ಹ ಕಾಮಿಡಿ ಹಾಸ್ಯ ಮತ್ತೆ ಭವುಕಾತ್ಮಕ ಕಥೆಗಳು
ಹಾ ಜೀವನದಲ್ಲಿ ಸಾಕಷ್ಟು ಯೋಚನೆ ಇರುತ್ತೆ ಸಿನಿಮಾ ಆದ್ರೂ ಖುಷಿ ಕೊಡಬೇಕು ಅ ಅವಾ
ಹ್ಮ್ ಸರಿ ಹೇಳಿದೆ
ಹತ್ತು ವರ್ಷಗಳ ನಂತರ ನಾವು ಭೇಟಿಯಾದರೆ ಏನು ಮಾಡ್ತೀವಿ
ಎ ಆ ರಾತ್ರಿ ಎರಡು ಗಂಟೆಯವರೆಗೆ ನಾವು ಸಂದೇಶಗಳನ್ನು ಮಾಡುತ್ತಿದ್ದೀವಿ ಅಂತ
ಮತ್ತು ಹಣ ಉಳಿಸುತ್ತೀನಿ ಅಂತ ಉಳಿಸದೇ ಇದ್ದ ಕತೆ
ಈ ಹಾಗೆ ಆಿರ್ತೀನಿ
ಕನಸಿನಲ್ಲಿ ಆಗ ನನಗೆ ಆ ಎಲ್ಲವನ್ನು ಕೊಡಿಸಬೇಕು
ಖಂಡಿತವಾಗಿ ಕುಡಿಸುತ್ತ ತ್ತೇನೆ
ಒಂದು ಮಾತು ಹೇಳು
ಹಾ ಹೇಳು
ಎಷ್ಟೇ ಅಹ ನೀನು ಕೆಲಸದಲ್ಲಿ ಅಳವಡಿಸಿ ಕೊಂಡರು ಆದರೂ ನಮ್ಮ ಸ್ನೇಹ ಬದಲಾಗಲ್ಲ ಅಲ್ವಾ
ಇನ್ನ
ಮದುವೆ ಆದ ಮೇಲೂ
ಹೌದು
ಮಕ್ಕಳು ಆದ ಮೇಲೂ
ಹೌದು
ವಯಸ್ಸಾದ ಮೇಲು
ಹಾ ಆಗಲು
ಆಣೆ ಮಾಡು
ಆನೆ
ಸರಿ ಈಗ ನಿಜವಾಗಿಯೂ ಮಲಗೋಣ
ಇಲ್ಲಿನ್ನು ಒಂದು ಎರಡು ನಿಮಿಷ ಮಾತನಾಡೋಣ
ಇನ್ನು ಸ್ವಲ್ಪ ಮಾತನಾಡೋಣ್ವಾ ಮತ್ತೆ ಹೇಳಿ ಏನಾದರು ನೀನು ಮನೆಯಲ್ಲಿ ಏನು ಮಾಡುತ್ತಿದ್ದೀಯಾ
ಮನೆಯಲ್ಲಿ ಸುಮ್ಮನೆ ಕುಳಿತಿರುವೆ ಎಲ್ಲರೂ ಮಲಗಿದ್ದಾರೆ
ಹಾ ನಿಮ್ಮ ಮನೆಯಲ್ಲಿ ಇಷ್ಟೊತ್ತಲ್ಲಿ ನನ್ನ ಜೊತೆ ಮಾತನಾಡಿದರೆ ಏನು ಹೇಳುವುದಿಲ್ಲವೇ
ಏನು ಹೇಳೋವುದಿಲ್ಲ ಯಾಕೆಂದರೆ ನಾನು ನಿಮ್ಮದು ಧ್ವನಿ ಎಲ್ಲರಿಗೂ ಕೇಳು ತರನೇ ಇಟ್ಟಿಕೊಂಡು ಮಾತನಾಡುತ್ತಿದ್ದೇನೆ
ನಮ್ಮ ಮನೆಯಲ್ಲಿ ಇದ್ದಿದ್ದರೆ ನಾನು ಮಾತನಾಡುವ ಧೈರ್ಯವೂ ಮಾಡುತ್ತೆ ತಿರಲಿಲ್ಲ
ನಿಜವೆ
ಹಾ
ಹ್ಮ್ ಮುಂಚೆ ಎಲ್ಲ ನಾನು ಕರೆಗಳನ್ನು ನನ್ನ ಸ್ನೇಹಿತ ಜೊತೆ ಮಾತನಾಡಿದ್ದೇನೆ ಈ ಒಂದು ಸಮಯದಲ್ಲಿ ಹ್ಮ್ ಹ್ಮ್
ಹಂಗಾಗಿ ನಿಮಗೆ ಧೈರ್ಯ
ಹೌದೌದು ಹಾ ನೀ ನೀ ನಿಮಗೆ ಬೇರೆಯವರು ಯಾರಾದರೂ ಕರೆ ಮಾಡಿದರೆ ಇವತ್ತು ಈ ಒಂದು ಇದರದಿಂದ
ಯಾರು ಕರೆ ಮಾಡಿದ್ದರು
ಅಲ್ಲ ಅಲ್ಲ ನಿಮ್ಮ ಕೊಠಡಿ ಯಲ್ಲಿ ಇರುವಂತಹ ಗೆಳೆತ ಗೆಳತಿಯರು ಯಾರಾದರೂ ನಿನಗೆ ಕರೆ ಮಾಡಿದ್ದಾರೆ ಎಂದು ಕೇಳಿದೆ ಯಾರು ಎಷ್ಟ ಎಷ್ಟು ಕರೆಗಳನ್ನು ಮಾಡಿದ್ದರು
ಹಾ ಇವತ್ತು ಒಂದು ನಾಲ್ಕು ಐದು ಕರೆಗಳನ್ನು ಮಾಡಿ
ಐದು ಕರೆಗ ಗಳನ್ನು ಮಾತನಾಡಿದೆಯೇ
ಹಾ ಇವತ್ತು ನನ್ಗೆ ತುಂಬಾ ಸಹನೆಯಂದು ಬಂದು ಬಂದ ಹಾಗಿದೆ
ಕೇಳಲಿಲ್ಲ ನಿನ್ನ ಧ್ವನಿ
ತುಂಬಾ ಸಹನೆ ಬಂದಗಿದೆ
ಹಾ
ಹ ಸರಿಯಾಗಿದ್ದರೆ ಮಲಗು ಶುಭರಾತ್ರಿ
ಹಾ ಶುಭರಾತ್ರಿ ಅನಿಂಟೆಲಿಜಬಲ್